ಹಲೋ
ಕೆಸಲತದ
ಆ ಅಕ್ಕ ಕಸತ್
ಹಾ ಹೇಳಅವಿ
ಅದೇ ಬ ಬಾಷ್ಟ ಇತ್ತಲ್ಲಿ
ಹೌದವ್ವ ಹಂಗೆ ಆಗ್ತದ ಹಾಸ್ಟೆಲ್ ಅಂದ್ರ
ಒಟ್ ಹಿಂಗ ಬಾತ್ರೂಮ್ ಅದ ಎಲ್ಲಾ ಸ್ವಚ್ ಇರ್ತದ ಹಿಂಗ ಜಾಕದ್ರೂಮೆ ಅಷ್ಟ್ ಸ್ವಚ್ನ ಇರ್ತದ ಬಟ್ ಜಲ್ದಿ ಬಿಡಲ್ಲ ತಾಸ ನಿಂದ್ರ ಬೇಕಲ್ಲಿ
ಹಾ
ಇರುದ ಹತ್ತು ನಿಮಿಷ ಟೈಮ್ ಕೊಟ್ಟಿರ್ತಾರ ಜಗಳಾಡಿ ತಿಗ್ಗಳಾಡಿ ಹೂ ಬಂದ್ಬಿಡ್ದ
ನೀ ಹತ ಬನ್ದನು
ಆ
ಹತ್ತು ಬಂದಿ
ಹಾ ಅಹ ಸ ಸಣ್ಣವಗ ಜಲ್ದಿ ಬಿಡ್ಬೇಕದ ದೊಡ್ಡವ್ರ ಹೆ್ಯಾಂಗ ಯಕಲಿ ಸಣ್ಣವ್ರಗ್ ಫಸ್ಟ್ ಬಿಟ್ಟ ಕಿಶನ್ ದೊಡ್ಡೋ್ರ ಹೋ್ರಿ ಅಂತಾರ
ಹೌ ಹ ಎಷ್ಟನತಕ್ ಹೋಗಿದಿ
ಕ್ ಹೋಗಿದ್ದೆ ಮೊದ್ಲ ಐದನೇ ತೋರಗ್ ಬಿಡ್ರಿ ಬಿಡ್ರಿ ಅಂತಿದ್ರು
ಹ್ಮ್
ಅರ್ಜಿ ಇಲ್ಲ ಸರಿನ ನವದಯ ಕಟ್ಟಿದ್ಯಾ ಮತ್ ಅವವಾಗ ಜಲ್ದಿ ನೋದಿಸ್ತಿದ್ರ ಐದ್ನೇ ತಾರಗ ಬ್ಯಾರಿ ಎಂಬುಸೋಡ್ ಅದು ಬ್ಯಾಚ್ ಪ್ರಕಾರ ಇರಾವಂತ
ಹಂಗೆ ಇರ್ತಾವ
ಒಂದೆ ಒನ್ನೇ ರೂ ರೂಮ್ ನಂಬರ್ ಅದ್ರಾಗ ಒಂದು ದೊಡ್ಡ ರೂಮ್ ಇರ್ತದ ಅದ್ರಾಗ ಮಕ್ಕೊಂಡ್ ಬಿಡದು ಹೋಗಸರು
ಹ್ಮ್
ಗಂಡ ಮಕ್ಳು ಅಕಡೆ ಬ್ಯಾರೆತ ಇಲ್ ಗಂಡ ಮಕ್ಳ್ದ ಚಲೋ ಇಲ್ಲೋವ ಅ ಪಾ ಪಾ ಹೆಂಗ ಮಕ್ ಹೆಂಗ್ ಮಾಡ್ತಾರ ಏನು
ಹೌದವಾ
ಹ ಇದು ನ ಮನಿ ಅಷ್ಟೇ ಹಿಂಗ ಮೂರ ಮೂರ್ ಇ ಆದ ರೂಮ ಒಂದ್ರ ಹದಾಗ ಒಂದ ಇಪ್ಪತ್ ಮೂವತ್ ಜನ ಮಕ್ಕೊತಾರ
ನೋಡವಾ
ನಮ್ಮದು ಎ್ಣ ಉಳ್ಳಾಡ್ ಉಳ್ಳಾಡ್ ಒತ್ತು
ಹ್ಮ್
ಅವರು ಅಟ್ರದಿ ಒಕ್ಕತಾರ ಹಲ ಪ್ರತಬ್ದಾಗ ಬಿಡ್ಬೇಕು ಾಗಿತ್ತಲ್ಲ ಇದ ಓಡ್ ಬರ್ತಾನ ಅಲ್ಲಿಿಲ್ಲಷ್ಟ
ಅವ್ವ ಬೇಕು ಅನ್ಕೊ ತೋಡ್ ಬಂದ್ಬ
ಹಾ ಅವಾಗ್ ಬಿಿಡು ನಾವ್ ಅಲ್ ನಾವ್ ಅಲ್ಲ ಅಂತಂದ್ ಬರ್ತಾನ
ಹ
ಅ ಈ ಕಡೆ ಅಂಥ್ರೂ ನಾ ಇಲ್ಲೇ ಇದ್ರು ಓದ್ತಿನ ನಾ ಹಾಸ್ಟೆಲ್ ಅಂದ್ರು ಒಲ್ ಅಂತಾನ
ಹದು
ಇಲ್ಲಿದ್ದ ಇಿಲ್ಲ ಹುಣಸ್ಕಗ್ ಹೋಗಂದ್ರು ಒಲ್ಲೆ ಅಂತನ ಅಪ್ ಅಂಡ್ ಡೌನ್
ಹಾ
ವಟ ಮಮ್ಮಿ ವಕ್ ಮಮ್ಮಿ ವಕ್
ಹ್ಮ್
ಅವನ್ ಬಿಟ್ಟು ಮಮ್ಮಿನ್ ಬಿಟ್ಟು ಒಟ್ಟೆ ಇರಲ್ ನೋ
ಇರಾಂಗಿಲ್ಲ ಒಟ್ಟ ಇಬ್ರೊಳಗೊಬರು ಬೇಕ
ಹಾ ಅಕ್ಕ ನಿಮ್ಮೂರು ಯಾವ್ ನಂಗ ಗೊತ್ತೇ ಇಲ್ಲ
ಹ್ಮ ಮತ್ತ
ಮತ್ತೇನಿಲ್ಲ ಅಕ್ಕ ನಿಮ್ಮೂರ ಯಾವ್ದು
ನಮ್ಮೂರಿಲ್ಲ
ಹಾ ಮತ್ತ ಮತ್ತದ ಇಲ್ಲ
ಹ್ಮ್
ಅಕ್ಕ ಕಡಗ ಮತ್ತೆಂಗ್ ಬ್ಯಾಂಗಲ್ ಬಂದಾವ ನೋಡು
ಕೈಯಾಗ ಹಾಕೊಳಕ್ಕ
ಫುಲ್ ಟ್ರೆಂಡಿಂಗ್ ಆಗ್ಯವ ನೋಡು ಅವ ನಾ ತಗೊಂಡೀಿನಿ
ಹ್ಮ್ ನಮಗ್ ತೊಳಂಗಿಲ್ಲ ನೀವೇ ತಗೋತೀರಿ ಹವಾಮಗಳು
ಈ ಯಾರ್ ನನ್ಗೊ ನಿನ್ಗೂಂತಂದ
ಹಾ
ನೀ ನೋಡಷ್ಟು ಮಸ್ತದವೂ ನ ಬಳಸಿನ ಅಡು
ಹ್ಮ
ಅನೆೇ ಅಕ್ಕರ್ಸ ಸಿಂದಗಿ ಹಓದಕರ ಕೊಡ್ಬೇಕಕ್ಂತ ಮಾಡ್ದ ಮ ನಾ ಹಾಕೊ್ಬಿಟ್ಟೆ ಆಡುಕ್ ಕಯ್ಯ ಬಳಿ ಇದ್ದಿದಿಲ್ ಸೇಮ್ ಬಳಿ ಗತ್ತಂಗ ಕ ಅಂತವು ಬಟ್ ಅವು ಇದು ಅದ ಬ್ಲಾಸ್ಟ್ ಲೈಟ್
ಅದೇ ಅದೇ ಹಾ
ತಲ
ಹಾ ಅಷ್ಟೇ ಇಲ್ಲೇನು
ಹಾ ಭಾರ್ಯದವಾ ಕ ಏನ್ ಹೇಳಿ ಮಿಂಚು ಮಿಂಚು ಮಿಂಚತಾವ ಮಸ್ತ್
ಹ್ಮ
ನ ಕೈ ಬಾಳ ಚಲೋ ಆತ ಹ
ಹ್ಮ್ ಚಲೋ ಕಾಣಸ್ತ
ಹಾ
ಮತ್ತ ಏನ್ ಮಾಡತಿ
ಮತ್ತೇನ ಇಲ್ಲ ಮನ್ಯಾಗ ಬೇಕನೆ ಕುತ್ ಬಿಟ್ಟೀನಿ
ಬೋರ ಕತದೆನೆ
ಕಾಫುಲ್ಪೂರ್ ಅವ ಚಕ್ಕಿ ಚಕ್ಕಿ ಡಬ್ಬಿ ಇದ್ದು ಅಲ್ಲಾ
ಹ್ಮ್
ನ ಡೆಬ್ಬಿ ಅವಾಗ ಕೇಚ್ಬಿಟ್ಟೆ ಮಾಡ್ತಿದ್ಲಲ್ಲ ನ ಮಮ್ಮಿ
ಹೌದು
ಒನ್ಪ್ಪಿ ಕೊಟ್ಟ ಬಿಟ್ಟಾ
ಯಾರಿಗೆ
ಹಾ
ನೀಂಗ ತಿಿನಾಕ
ಮಕ್ಳಗ್ ಅನ್ಸ್ತಿದ್ಲು ನಮ್ಮಮ್ಮಿ
ಹೌದು ಹ್ಮ ಇದದು ಅಂದ್ರರು ತಗಂಬರ್ರಿ ನೀವು್ ಊರಿಗ್ ಬರ ಆಗನನಗ
ಹಾ ಕೊಡ್ತಿದ್ಲು ನಮ್ಮ ಮಮ್ಮಿ
ಹ್ಮ್ ನಂಗ ತಿನ್ನು ನಂಗ ಬ್ಲಡ್ ಕಡಿಮೆ ಅದ ರಕ್ತ ಕಡಿಮಿ ಅದ
ಹಾ
ತಿನು ಅಂದಾರ
ಆದದು ಪೌಷ್ಟಿಕ ಆಹಾರ ಆದ ಆದ ಆ
ಏನು ಅಂತ ಅವ
ಅಕ್ಕ
ಹ್ಮ
ಅಹ ನಿಮ್ ಸಾಲಿ ಯಾವಾಗಬಿಡ್ತದ
ನಮ್ದು ಈಗ ಎಕ್ಸಾಮ್ ಮುಗ್ದಾವ ಈಗನ್ ಸೋಟೇನೆ ಅದಾವ ಅವೀ
ಇವು ಹೊಟ್ಟೆ ಚಾಲು ಹೋಗಲ್ಲ
ಈಿನ ಇನ್ನಮ್ಮ ತಿಂಗಳು
ಹೂ ನಮಗತ್ತ ಚ ಆಗೇವೂ
ಹೌದಲ್ಲಾ
ನಿಮಗ ಅಹ ಜಲ್ದಿ ಚಾಾಲೂ ಆಗಲ್ ಕಾಣಸ್ತದ
ನಮು ಜಲ್ದಿ ಅಂಗಿಲ್ಲ
ಹ ಮತ್ತಾನೆ ಎಲ್ಲಾ ಚಲೋ ಹತ್ನೇ ಆಗಿದ್ದ ದಷ್ಟು ಪುಷ್ಟ ಆಗ್ಬೇಕಲ್ಲ ಅದಕ್ಕೆ ಅ ಸುಟ್ಟ ಜಲ್ ಲೇಟ್ ಆಗ ಇದು ಮಾಡ್ತಾರ ಚಾಲೂ ಮಾಡ್ತರಾ ಮತ ಕಾ
ಮತ್ತೇಏನಿಿಲ್ಲವ ಎಷ್ಟೋತನ ಹೊಗಳಗಳಲ್ಲ ಮಮ್ಮಿ
ಹಾ ಹೇಳಿನಲ್ಲ ಎರಡ್ನೂರ್ ಕಿಲೋಮೀಟರ್ ಆದತ್ತಂದ ಅಧಲ್ಧೆ ಅದು ನಾ ನಡಬರ್ಕ್ ನಡ್ಬರ್ಕ್ ಬಂದ್ ಆತದ ಗಾಡಿ
ಹೌದುವಾ
ಕಿಕ್ ಹೋಡಿಬೇಕೇಕದಕ್ಕೆ ಬಳ್
ಹ್ಮ್
ಮತ್ತಕ್ಕ
ಮತ್ತೇನಲ್ವ ಹೇಳ್ಬೇಕಕ್ ನೋ ನೀನ
ಹಾ
ಹ್ಮ್
ಅಕ್ಕ ಮನ್ಾಗ ಇದು ಏನಂತಾರ ಅ ಚಿ ಚಿತ್ರಾನ್ನ ಅದು ಹಿಂಗ ಹೋಟೆಲ್ ಸ್ಟೈಲ್ ಮಾಡ್ತಾರಲ್ಲಾ ಹಂಗ್ ಮಾಡಕ್ ಬರ್ತೇತಿ
ಬರ್ತೈತ್ ನಂಗ
ಹ ಮಾಡಮ
ರೆಸಿಪಿ ನಿಂಗ ಮ ಮಾಡಿಕೊಡ್ತನಿ ತಿನ್ ಹೇಳಾಕ್ ಬರಂಗಿಲ್ಲ
ಹಾ
ಮಾಡ್ಕೊಡ್ತೀನಿ
ಅವ್ರ ನಾವ್ ಮನಿಯಾಗೇ ಹಾಗೇನ ನಿನ್ ಇದು ಮಾಡಿದ್ವಿ
ಏನು
ನೀರಿನ್ ಪುರಿ
ಹೌದ
ಹಾ ಮಸ್ತ್ ಆಗಿತ್ತು ಅದು ಫುಲ್ ನೀ ಬರ್ಬೇಕಾಗಿತ್ತು
ಏನೇನು ಹಾಕಿದ್ರಿ ಅದ್ರಾಗ
ಆ ಪಾನಿ ಇರ್ತ್ತಲ್ಲ ಅದು ಅದ ಮಾಡ ಮಮ್ಮಿ ಅದು ಪುರಿ ಇರ್ತದ ಅದು ಹೊರಗಿಂದ ತಕೊ ಬಂದ ಎಲ್ಲಷ್ಟು ಮನ್ಯಾಗ ಪ ಆ ಮಸಾಲೆ ಇರ್ತದಲ್ಲ ಅದೊಂದ ಕಿಟ್ ಬರ್ತದಲ್ಲ
ಬರ್ ಹ್ಮ್
ಹ್ಮ್
ಹ ಹಾ ಚಲೋ ಆಗಿತ್ತು ಅದೇ ಸ್ನಾಯಕ್ಸ್ ತಿಂದಿ ನಿನಗೂ ಬರ್ತದೆವ ಎಲ್ಲಾ
ನಮಗೆ ಅಷ್ಟು ಬರಗಿಲ್ಲ
ಹ್ಮ್ ಮತ್ತೆ
ಈಗ ಏನ್ ಮಾಡ ಮಾಡ್ತಾಳಂತ ಅಡುಗೆ
ಹ್ಮ್ ಈಗ ಏನ್ ಮಾಡ್ತಾ ಗೊತ್ತಿಲ್ಲ ಬಂದ್ ಕಿಶನ್ ಅ ಹೇಳತಾಳ
ಹ್ಮ್
ಮತ್ತೆ ನೀ ಏನ್ ಮಾಡಿದೆ ಇವತ್ತು ಅಡಗೆ ಅತ ಅನ್ನ ಸಾರ್ ಮಾಡ್ತೇನ
ಯಾರ್ ಈಗ ನಾ ಮಾತಾಡ್ ಗೋತ್ತ ಚಿನ್ನಿ ಹಿಟ್ನಾ ಬಿದೋಯ್ತು ಚಪಾತಿ ಚಾಪತಿ ಮಾಡಿದ್ದಾಯ್ತು
ಹಾ ಮತ್ತ ಮತ್ತೇನ್ ಮಾಡವಿ
ಮತ್ತ ಬಳ್ಳೊಳ್ಳಿಸುಲ್ದನಿ
ಬಲ್ಲೋಳಿ ಸುಲ್ದಿ
ಹ್ಮ್
ಜಲ್ದಿ
ಬ
ನವುರಾಗ ಜಟ್ಟ ಪಟ್ಟ ಕಡ್ತೇವಾ
ಹಾ
ಅವ ನಂಗ ಜಟ್ ಪಟ್ ಮಾಡ್ತಿ
ಹೌದು ಮತ್ತೆ
ನಮ್ಮಮ್ಮಿ ಸೌಕಾಸ ಮಾಡ್ತ
ಸೌಕಶ
ಹಾ ಫುಲ್ ಸೌಕಸ್
ಹ್ಮ
ಮತ್ತ
ಮತ್ತೇನ್ ಎಲ್ಲವೂ ಹೋಗಬೇಕು
ಹಾ
ನೀ ಏನ್ ಮಾಡ್ಲತ್ತ ಈಗ
ಏನ ಇಲ್ಲ ನಾಳಗ್ ಪರೀಕ್ಷೆವು ಓದ್ಕೋಬೇಕು
ಆ
ಓ
ನಾಳಗ್ ಟೆಸ್ಟ್ ಅದಾವ ಒದಕೊಬೇಕ ಮತ್ ಆರ್ ಇಟ್ಟಾರ ನಾಳಿಗ್ ಒಂದ ಇಡ್ತಾರ
ಮತ್ ಹೋತಿ ನಾಳೆ ಜ್ವರ ಕಮ್ಮ ಆದ್ರೆ ಹೋಗುವ
ಏ ನಾ ಬಿಡಲ್ಲ ವಾ ಆ ನಾವು ನಾವ್ ಎಕ್ಸಾಮ್ ಬರ್ದವಲ್ಲ ಎರನಷ್ಟರ ಮೆಸ್ ಇದು
ಹ್ಮ
ಅದ್ರಾವ ಹಾಕ್ತಾರ ರತ್
ಹಲ್ಲದಾ
ಹ್ಮ್ ನಾ ಬಿಡಲ್ ಎಲ್ಲಿ ಜೀರೋ ತೊಂದ್ನಿ ಅಂದ್ರ ಏನ್ ಮಾಡಿಲ್ಲ ವಲವಾ ನಾವ್ ಹೋದ್ರ ಸಾತ್ ಜೀರ ಇರಲ್ಲ ಯಾಕೆ ನಾವ್ ಆಟಲ್ ಪ್ರೆಸೆಂಟ್ ಇರ್ಬೇಕು
ಹ್ಮ್
ನಂದು ಇದನ್ನೇ ಬಾ ಕಡಿಮೆದ ಪರ್ಸಂಟೇಜ್ ಅಬ್ಸೆಂಟ್ ಎಲ್ಲ ಇರ್ತಾವಲ್ಲ ಬರ ಸಿಕ್ಸ್ಟಿ ಬರ ಸಿಕ್ಸ್ಟಿ ಏಟ್ ಅದ
ಹ್ಮ್
ಜ್ವರ ಹೆಚ್ಚಿಗೆ ಮಾಡ್ಬೇಕ ಅದು ಅದ್ರ ಮೇಲ್ ಎನ್ ತ ಹ್ತಾರ ನಮಗ
ಹೌದೌದು ಹಂಗಗೆ ಮಾಡ್ತಾರೆ ಮತ್ತ
ಪತ್ತಕ್ಕ
ಮತ್ತೇನಿಲ್ಲಾವ ಯ ನೋ
ಎಷ್ಟದು್ ಇಡ್ತಾರ ನಿಮಗ್ ಅವಾಗವಾಗ
ಇಡ್ತ ಸಾರ
ಹಾ
ಇ ಎಡ್ತಾರ ಬಾಗ ಬಾಗ ಹ್ಮ್ ಆಯ್ತು ಮಾತ್ಾಸ್ತೀನ್ಿ
ಹಾ